ನ, ತಟ್ಟಿ, ಹ್ಮ್. ..
ಯಾವ್ಧುಇಧ್ಹು, ದಾಧಕಾಳ್ಯಂತೆ. ...
ಅತುಗೋತು, ನೀನಾ, ನಂಬರ್, ಮೇಲೆ ಮಾಡಿದ್ದೆ. ..
ಹಾಗೆಯೇಧುನಾಡ್ಡಿ. .. ಈತ, ನಿಮ್, ಬಾಮ್ಮಧೈಧ, ಅನುಕೊಂಡುಎ್ಧೇ ನಾನು ಅಲ್ಲಿ ಆಲಮ್ನರ್, ಬ್ಹ್ಮಾಧೈಧ, ಅನುಕೊಂಡುಈಧೆ. ..
ಹ, ಆತ, ಅಬ್ದಲ್ಲ. ..
ಅಬ್ದುಲ್ಲತ್. ..
ಹಾ. ..
ಅಬ್ದುಲ್, ಕಲರತು. ..
ಎಲ್ಲ, ಅಬುಧುಲ್ಲಾ, ಮುಂದೆ, ಇತಪ್ಪ, ಗೊತ್ತಿಲ್ಲ! ..
ಆಲ, ಮ, ಅಗ್ಗು, ಬಾಂಬ, ದಿಸ. ..
ಹ್ಮ್, ಅವ್ರ, ಭಮೈಧಾ, ದಡಾಸುಗ್ರಪ್ಪಾ. ..
ಹ್ಮ್, ಹ್ಮ್, ನೋಡಪ್ಪಾ! ಆಕಿಶಿಧೇನಿಯಪ್ಪ. ..
ಕಂಡಕ್ಟರ್, ಉರುಶಮು, ಮಕಂಡ, ಅವಾಗಲೆ. ..
ಯಾರು, ಕೃಷ್ಣಮ್ಮ. ..
ನೀನು, ಜಲ್ದಿ, ಮುಕ್ಕಂಡು, ಚಿಂತೆ ಬಿದ್ದೇನು ಹುಡುಗಿ, ಚಿಂತೆ? ..
ಹೆತಿಇಡಾಪ್ಪೋ?. ..
ಕೊಟ್ಟು, ಮಾಡವಳ್ರ, ಅಂತ? ..
ಏನಪ್ಪ, ನಿಣುಹೇಳೊದರಲೆ, ಕೋರಿಕೆ, ಕೊಡ್ರಂಗಿ, ಅಂತ. ..
ಕೇಳುತ್ತಂಡ್ರೆ, ಹಿಂದೆ, ಮುಂದೆ, ನೋಡ್ತಳ. ..
ಹಾ ಆಯೋ, ಏನುಮಾಡೋಕಾರೂತಿ, ಇದುಕೆ, ಏನು, ಆಯ್ತು. ..
ಅದಕ್ಕೆ, ಇಷ್ಟೆಲ್ಲ ಕಾದ್ರೆ, ಕೇಳಿ ನಾವಗೀ, ಒಲ್ಲೆ ಅಂತ. ..
ಹೌದು, ಇಷ್ಟಲ್ಲಂತಿಯ. ..
ಅದಕ್ಕ, ನಾ, ಮಾಡಂಗಿಲ್ಲ! ಅಂತ ಹೇಳಿಲ್ಲಂತೆ. ..
ಸನ
ಅದಕ್ಕೆ ಅಂಗ ಕೇಳ್ತಿಗ ಆಮೇರ ತಕನ ಹಾಕಿದ್ರಕಂತ ಬಾಮುಜ ಎಲ್ಲ ಮಾಡಿ ಕೊಡ್ತಾರ ಕೇಳಮ್ಮಪ್ಪ ಅಂತ
ಹ್ಮ್ ಹ್ಮ್ ಅಲ್ಲಪ್ಪಾ ಮತ್ತೆ ಯಾವಾಗ ಅವಾಗೆಲ್ಲಾ ಮಾಡ್ತಿತ್ಲು
ಮೊನ್ನೆ ಕೇಳಿನ ಒಂದು ಒಂದು ತಿಂಳ ಆಗ್ತ ಕೇಳಿ
ಅಷ್ಟೇ ಮತ್ತ ಹೇಳಲ್ ನೋಡ
ತಾವಲ ಸಣ್ಣ ಉಡವರ್ ನೀವುಣ
ಎಂದರ ಇಲ್ಲ ಬ ನಾಳೆ ಮಜುತ್ತುು ಹೌದ ಒಕ್ಕಾದದ್ರ ನಿನ್ನ ಇವಳ ನಂ ಕಡೆ ನೀನ್ ಬರಯ ತುಲ್ಲು ತು ಬರೋ ಹೊಲ್ಸ ಮಾತಾಡ್ತಿದ್ಯಪ್ಪಾ ಮೊಕ್ಕ ಮಡಕ್ಕಿಯ ಇಲ್ಲ ಪುಡಪ್ಪ ನಾನೇ ಮಾತಾಡಿದೆ ಹಾೆ ಬಧ ಬತ್ತು ಚು
ನಾಳಲ್ಲಲ್ಲಿ ಬುಧವಾರ ನಾ ನಾಡ್ದ
ಏಳನ ತಾರೀಕು ಯಾವಾಗ
ಮೂರನೇ ತಾರೀಕಕು
ಹಾ ಯಏಳೇ ತಾರೀಕಪ್ಪ
ಅದ ಬುದ್ಧ ಗುರುವವಾರಲ್ಲೇ ಅದೇ
ನನಗೆ ಅನಗೆ ಯರ
ಊರ ತಿರುಗಾಡ್ತಾನ ಅಬ್ಬ ಮಸ್ತ್ ತಿರುಗಾಡ್ತಾನ ಅವನು
ಹ ಮತ್ತೆ ಅದು ಚಾಮನೆಕ
ಹ್ಮ್ ನ್ ಮನೇ ಮಸ್ತ ಕುಂತಿದ್ದವತ್ತ ನಮ್ಮ ಮಾವನವ್ರ ಮತಕಿದ್ದ
ಹ್ಮ್
ಮಾತಾಡನಪ್ಪ ಏನಪ್ಪಾ ಖಾರ ಊಟ ಆಯ್ತಿಲ್ಲ ಅಂದ ಆಯ್ತಪ್ಪಾ ನಿಂದಂೆ ಆಯ್ತ ಅಂತ ಹೇಳಿ ಬಂದು
ಈಗ್ಗಬಟನಾ
ಮತ್ ಕೊಡ್ತಾರ ಅಂತ ಈಗಾಗಣ
ಹ
ಕೊಟ್ಟು ಮಾಡ್ತಾರ
ಹ್ಮ್
ಪತ್ನ ಎಂಗತದ ನಂಗ
ಶಾಮಿನ ಎಲ್ಲ ಅವ್ರು ತಮ್ಮ ಆಗ್ತಾನನಲ್ಲ
ಹಾ
ಶ್ಯಾಮಿನ ಎಲ್ಲ ಅವರು ತಮ್ಮ ಆಗ್ತನ
ಕಾರರಂಗ
ಬ್ರಾಂಡೆ ಮಾಡಕಲ್ಲ ಅಂದ್ ಕಡಿ
ಮಾಡಂಗಿಲ್ಲ ಅವ್ರರು ಸು ಮತ್ತ ಓಡೈತಿ ಎಲ್ಲಾ ಮುಗ ಶಾರಕೈತಿ ಎಲ್ಲ
ಹ್ಮ್ ಮದುವೆ ಆದ್ಮೇಲೆ ಸೇರ್ತಾರೋ ಇ ಸೇರ್ತಾರ ಇಲ್ಲಿ ಅಮ್ಮಣ
ಏನ್ ಮಾಡ್ತಾನ ಅವನೊಬ್ಬ ಅವನು ಹೊಸ ಹಾಯಕಂತಾನ ಅವನು ನ್ ಕಂಡಮ ಆಗತೆ
ಹನ ಕಂಬಿಡು ದುಡ್ದಿದ್ದ ಎಲ್ಲಿ ಎಲ್ಲಿ ಇಡ್ತಾರೆ ಏನ್ ಕತೆ
ಹ್ಮ್
ಯಾರಿಿಗೆಂತ ಕೊತಾನಳು ಅವ್ರಪ್ಪ ದುಡಿಯ ಕೊತಾನ ಅವ್ರಪ್ಪ ಅವ್ರಪ್ಪನ ನುಡುಗಂತ
ಹ್ಮ್ ಹ ಕಾದ ತ ತ ನಡ್ಕಂತಾನ
ಹಾ
ಆಯ್ತು ಮತ್ತೆಲ್ಲ
ಅತ್ ರಾಜಜಾ ಅ ಮಕ್ಕಳ ತಂದೆ ಕೇಂದ್ರ ಪ ತ ಬಿಡ
ಹ್ಮ್
ಇನ್ನೇನಪ್ಪಪ್ತಿ ಹದಿಲ್ಲ ಈತು ದ ಯರಿ ಕೊಡ್ತಾನ ಪ ಟನಪ್ಪ ಗಾಡಿಸಸ್ನನೆ
ಏಂತ ಕೊಡ್ತಾನ
ಕೊಡ್ತಾನಪ್ಪ ಈಗ ಆತಿಗೇನು ಕೊಡ್ತಾರ ಆಗಸ್ವರು
ಹ್ಮ್
ತರಳಿಗೆ
ಹೆಂಗ ಮಾಡ್ಯಾರಪ್ಪಾ
ಹ್ಮ್
ನಿನ್ನೆ ಅವನು ಸಲೆಮಾನ್ ಫೋನ್ ಮಾಡಿ ನಾದ್ರೂ ಸೀರೆ ಎಲ್ಲ ಒಯ್ದಾರ ನಮ್ಮ ಅಂಗಡಿ
ನೋಡಪ್ಪ ಯಾರ ಆಕಾಶ ಅವರ
ಅಲ್ಲ ಅವನು ಸೂಲೆಮಾನ್ ಮೊನ್ನೆ ಮದ್ುವೆ ಆಯ್ತಲ್ಲ
ಅಲ್ಲ ಸೀರೆ ಯಾರ್ತಾಡ್ೆ
ಆಕಾಶ ಅವರ
ನೋಡಾಪ್ಪು
ಏ ಮದ್ವೆೆ ಕಾದ್ರ ಅಂದ
ಏನ್ ಕೊಡವಳ್ರನು ಹಕು
ಆಯ್ತಪ್ಪಾ ಬರ್ತಿಲ್ಲಪ್ಪ ಅಂದ ನೋಡ ನೋಡಮ ಅನಪ್ಪ
ನೋಡ ನೋಡ ಅಂತಾರ ಮತ್ತೆ ಆದ ಮದಿಗೆ ಹಾಕೋದು
ಅಂದಲ್ಲೇ ಇಲ್ಲದ ಆಕಾಶವರ್ಧ
ಹಾ ಹ ಯಾರಕ ಐ್ತ್ ಕಾ ಸುಲಮಾನ್ ಕರ್ ಇಲ್ಲ
ಸ ಅಲ್ಲ ಅವ್ರ ಅಂಗಡಿಿತಕ್ಕ ಸೇರೆ ಕೆಂಪ ಸೇರೆಕಂತಲ್ಲ ಮದುವ
ಹ್ಮ ಹೌದು
ಅಂತ ಇದ ಇಲ್ಲ ಕೇಳಕ್ ಹಯ್ದಾರಂತೆ ನಮ್ ಕಲಂದರ್ಣ ಅಂಗಡ ಇದಾವ ತಗೊಂಬರ ಅಂತ ಅಂತ ಹೇಳಿದ ಅವ ಫೋನ್ ಏನ್ಕ್ರೆ ಹಿಂಗ ಹಿಂಗ ಏನ ಕೈತಾಟ ಆಯ್ತಲ್ಲ ಅಂತಂದ
ಹ್ಮ್
ಹಾ ಹಾಗೈತಪ್ಪ ಅಂತೆ ಎಲ್ಲ ಹೇಳಿದ್ ಆತ್
ಅವತ್ತೇಏನ ಅವನ್ ಮುಂಜೆಲ್ಲ ಫೋನ್ ಮಾಡ್ಯನ ಕಾದ್ರ ನೀ
ಹ್ಮ
ನಾನ್ ಅದು ಕೇಳಕ್ ಮಾಡ್ತ್ಬ ಬಿಟ್ಟಿ ನೋಡಿ ಏನೆಲ್ಲ ಸುಮ್ಮ್ನೆ ಮಾಡಿ ನ ಅಂದ್ಬಿಟ್ಟಿ
ಹ್ಮ
ಆಮೇಲೆ ಲೈಟ್ ಹೇಳೋಣ ಲೇ ಸರ್ವಸ್ಮದ ಇದೆ
ಹ್ಮ ಹ್ಮ್ ಹ್ಮ್
ಅವನಿಗೆ ಗೊತ್ತಿರ್ತಕ್ಕಾದ್ರೂ ಅವನಿಗೆ ಗೊತ್ತಾರನಗೆ ಯಗುತ್ತೆ
ಎಲ್ಲೇ ಕುಂದಿರ್ತಾರಲ್ಲ ಅವರು
ಹಓ ಬ
ಲೆಕ್ಕದ್ ಬುಕ್ಕ ಕಟ್ಟ ಐತೆಪ ಅಲ್ಲೆ
ಹಾ ಭಯಂಕರ್ ಅಂತೀಯಾ ನೀನ್ ಯಾಕ್ ಹೋಯಿತ್ ಇಕಡೆ
ಅವತ್ ಜಗಳ ಚಂದ ಜಗಳ ಆಡುವಾಗ
ಹಾ
ಂದು ಕುಂತ್ೊಂಡು ಶರಂಡರ್ ನೋಡಿದ್ದು ನಾನಲ್ಲಿ
ಅಲ್ಲಪ್ಪಾ ಮೊನ್ನೆ ಹುಸೆಂಬಸ ತಕ ಹಯ್ತಲ್ಲ
ಹ್ಮ್
ಅ ಎದುಕ್ಕಯತು ಎಲ್ಲಿಿ ದೋಸೆ ಮೋಸೆ
ಎವ ಆಾಗೆ
ಮೊನ್ನೆ ಮಾಡಿದ್ದ ಫೋನು ನಿ
ಅಂಗಡಿಯಾಗೇಯಿದೇ
ಹಾಂ
ಹಾಂಗಡಾನೆ
ಯಲ್ದು
ಅಲಾಂನವರ ಗಂಡ
ಹುಂ ಹುಂ
ಹತ್ ಮಂಡೆಗೆ ಹೋಗಿದ್ವಿ
ಯಾವಾಗ
ನಾನು ಆಲಾಮು ಮನ್ನ
ಇವತ್ತ
ಹ್ಮ್
ಹ್ಮ್ ಹ್ಮ್ ಅಲ್ಲೇ ಸ್ಕೆಚ್ಕ್ಕಂಟ್ರಿ ಇದುಕ್ ಹೋಗಣ ಮತ್ತೆ
ಹ್ಮ್
ಹಾಂ ಅಲ್ಲಿ ಸು ಸುತ್ತಾಡಕ್ ಹಯ್ದು ಸುತ್ತಾಡದೆ ಅ ಆ ಮಂಡಿ ನೋವ್ ಇದ ಯಲಾಯಿತ್ಲೆ ಮನು ಅನ್ ಕೇಳಿದ್ದ ಅಂಗಡಿ ನೋಡಿಲ್ಲ ಏನ್ ನೋಡಿಲ್ಪ್ಪ ಅಂದ ಒಂದ್ಸಲ ಹೋಗಿಲ್ಲ ಅಂದ ಹಂಗೆವ ಅಂಗೆ ಹೋಗಿ ಬಂದೆ
ತಾಜ್ ತಾಜ್ ಕರ್ಕೊಂಡು ಹೋಯಿದ್ನ ಇದ ಇದಕ್ ಕರ್ಕೊಂಡೋ ಹೋಯಿದ್ನ ಅರಬ್ಬಿಕ್ಗೆ ಅದಾ...
ಹ್ಮ್
ಬೇಯಿಸಿತ ಅಲ್ಲಿ
ಹಂಗೆ ಇತ್ತು ನಾ ಹು ಪೀಸ್ ಎಲ್ಲ ಬೇಯಿಸಿದ್ದು ರೈಸ್ ಚೂರ್ ಸ್ವಲ್ಪ ಇದೆ ಅಷ್ಟು ಟೇಸ್ಟ್ ಇದ್ದಿಲ್ಲ
ಟೇಸ್ಟ್ ಇರಕಲೂ ಎಲ್ಲ ಒತ್ತಿಸ್ಬಿಟ್ರಲ್ಲ
ಹ್ಮ್ ಹೊತ್ತಿಸ್ತರ ಅಲ್ ಜಾಗ್ಗಿ
ನೋಡಪ್ಪಾ ಕಾಡ ಮೈ ತುಂಬ್ತಯಿತೇ
ನೀ ಬರ್ಬೇಕು ಪಿಟೀಯಕ್ಕೆ
ಓಸತ್ಲಿ ಆಯ್ತಾ ಆ ಬಿಡಿ ಇನ್ನಯ್ತ್ ಕಾದ್ರ ಅಂತಕ
ನಂತ ನಂತ ಗಾಯ್ತ
ಆಯ್ತಾ
ಹಾ ಸ್ಟೋರಿ ಹಾಕ್ಲ ಲಡ್ಡುೂ ಮುುತ್ತ ಔತ ಲಡ್ಡು ಮುತ್ತನ ಔತಾರ ಕೇಳಿ
ಇಲ್ ಇಲ್ ಇಡು ಸಾಸು
ಹ್ಮ
ಇಡು ಇಡು
ನೀ ಇಲ್ಲೋ ಅದ್ರಗ.
ಐ ಈದಿನಪ್ಪಾ ಯಪ್ಪ ನಿನ್ ಕೈ ಹಿಡ್ಕೊಂಡತ್ ನಾನೇ. ರಾಜನಾನ
ನೀನೆನ ರಾಜ ಮತ್ ವಿಡಿಯೋ ಮಾಡಿದ್ ಯಾರಾಮ
ಯಾರು ಮಾಡಿದ್ರು ವಿಡಿಯೋ
ಹಾಕ್ ಹಾಕ್ ಮೇನೆ ಯಾಕದು
ಮತ್ತೆ ಐತೇನ್ಗೆ ಹಾಕ್ಂತಿ
ಏ ಅದು ಹಳೆ ಫೋನಗ್ಗಿತ್ತು ಹಾಲ್ ಟಿಕೀಟ್ ಕೊಡ್ತಾಯಿದಾರೋ ಯಪ್ಪ
ನೋಡ್ ಆ ಕಾಲೇಜ್ ಮುಗಿತು ಆವಾಗ್ಲಿಂದ ಯಾರಿಗ್ ಮೆಸೇಜ್ ಮಾಡಿಲ್ಲ ಎಮ್ ಎಸ್ ಯಾವುದಕು ಮಾಡಿಲ್ಲ ಇರತಂಕನ ಅಷ್ಟೆ ತೋರ್ಸ್ ಎಲ್ಲ ಕಡೆ.
ನಾವ್ ಕುಡಂಗೆ.
ನಮ್ಮು ಉರ್ದನ ನಾ ಹೇಳಿದ್ದ. ಅಲ್ಲೇ ಹುಡುಗಿರ್ದ ಹೇಳಕತ್ತಿನ ನಾ ಹುಡುಗೂರ್ ಮಾಡ್ತಾವ ಉಡಾಳ ಆವ್ ಬಂಡಗ್ ಬಿದ್ದಿರ್ತಾವ.
ಆಡಂಟ್ ಬುಡು ಅವ್ ಹುಡುಗೀರ್ನ ಯಾಕ್ ನಂಬತಿಯ ಅಲ್ಲಪ್ಪ ನೀ ವಿಡಿಯೋ ಹಾಕ್ತಿ ಹಾಕಲ್ಲ.
ಒದಕಾತೀನಿ ಇಲ್ಲೆ ಇತ್ತಲ್ಲ.
ಹೋ
ಆಲ್ಸ್ ಪೋಟೊ ಬುಟ್ರ್
ನೀನಪ್ಪ.
ನಾ ಒಂದು ಮಾತಾಡ್ತಿದ್ದಿಲ್ಲ ಅವಾಗ. ಎಲ್ಲಾ ನಿಮ್ ಜೊತಿ ಬಂದ ಹಾಳಾಗ ಹೋಗ ಬಿಟ್ಟಿವ್ ತೆಸಿಂದ.
ಎಸ್ತ್ಯಪ್ಪ.
ನಾನ್ ಫುಲ್ ವಿಡಿಯೋ ಮಾಡ್ರಯಾ ಫುಲ್ ವಿಡಿಯೋ.
ನೀನ್ ಫೋನ್ಯಾಗ್ ಐತ್ ವಿಡಿಯೋ. ಏ ಆಲಮ್ಮ ಫೋನ್ಯಾಗ್ ನೀನ್ ಫೋನ್ಯಾಗ್ ಮಾಡಿದ್ದು.
ನಾನ್ ಫೋನ್ಯಾಗ್ ಮಾಡಿಲ್ಲ ಏನ್ ತೋಯಿಸ್ ಭಾಳ ದಿನ ಆಯಿತ್ ಕಾಣೋ ವಲ್ಲಿ.
ಬಚ್ಚಿಟ್ ಹೋಟಿವಿ.
ನಾ ಬರ್ಲ ಬೇಡಾ.
ಬಾ
ಏಲ್ಲಿ ಮ್ಯಾಲ ಕೆಳಗ.
ಎಲ್ಲಾ ತೊಲಿ.
ಹ್ಮ
ನಿ ಎಲ್ಲಾಂದ್ರ ಅಲ್ಲಿ.
ತೂತ ಸಿಟ್ಟಾಗ ಬಿಟ್ಟನ್ ಇವತ್ತ.
ಎದಕ.
ಮಂಡೆ ಬಿುಟ್ಟ ಹೋಗ್ಯುವಂತ.
ಹೌದಲ್ಲ ಕರ್ಕೊಂಡ ಹೊತ್ತಿದ ಜನ್.
ಕರ್ದ ಆತ ಹೋಗ್ ಬರ್ರಿ ಅಂದ. ಸಿರಗುಪ್ಪಕ ನಾವ್ ಅದೀಕ್ಕೆ ಹೊತೇವ್ ಅನ್ನೋದು ಗ್ಯಾರಂಟಿ ಇದ್ದಿಲ್ಲ. ಅಲ್ಲೋಗಿ ನಾನ್ ಸೆಂಡೋಗ್ ಬಿಟ್ಟಿಂಗ್ ನಾನಾದ ಸ್ನ್ಯಾಪ್ ಹಾಕ್ಬಿಟ್ಟೆ ನೋಡಿ ಬಿಟ್ಟಾನ. ಅದ ಕಟ್ ಮಾಡ್ಲೆ ಬುಟ್ಟಿವ್ ಅಷ್ಟೇ.
ಛೆ ಒಗ್ಗಡಿ ಮಿಸ್ ಆಗ್ ಬಿಡ್ತಿಲ್ಲೆ
ನಾ ಹೋಗಿಲ್ ನಾ ಹಿಂದಿದ್ರೆ ಹಾಕ್ಯಾಂಬ ಬರ್ತಿದಿ ಕೈತ ಆಡ್ಸಿದ್ವಿ.
ನಾನ್ ಚಿದ್ರಿ ಕಲೆ ಬಿದ್ದು ಕರ್ಕೊಂಡು ಹೊತಿದ್ನಿ ಕರ್ ವಲ್ಯಂದ್ರು ಕುಡ.
ನಮ್ ಬಾವ್ ಬಿರಂದ ಅಲ್ಯಾ. ಜದ್ದಿ ತಾಲಮ್ ಮಿರಂಗಿಲ್ಲ
ಹಾ ನಿಮ್ ಬಾಬು ಮಾಡಿದ್ದ ಅಡಿಗೆ
ಹ್ಮ್
ಹಾಂ ಆಯ್ತು ನೋಡಪ್ಪ ಮಾಡಿ ಕಟ್ ಮಾಡಿ ಮಾಡಿ ಫೋನ್
ಎದಕ್ಕ ಆಯ್ತ ಹ
ನೋಡೋ ಎಪ್ಪಾ.
ಪೊ